ಹಾ ಕಳ್ಸಿದೇ ಬರು ಆರಾಮಬ್ರು
ಹ ಬ್ರೋ ನೀವು
ಹಾಂ ನಾವು ಆರಾಮು ಮತ್ತೆ ಟೀ ಟೀ ಕಾಫಿ
ಇನ್ನು ಇಲ್ಲ ಬ್ರು ಎಲ್ಲಿದ್ರು ಬ್ರೋ
ನಾವವು ಇಲ್ ರೂಮ್ಲ್ಲಿ ಇದ್ದೇಬ್ರು ನಮಗೂ ಎಕ್ಸಾಮ್ ಇದೆಯಾ ಓದ್ತಾ ಇದ್ದೆ
ಎಕ್ಸಾಮ್ಸ್ಗೆಲ್ಲಾ ಹೆಂಗ್ ಪ್ರಿಪರೇಷನ್ ನಡಿತತಿದೆ
ಅದೇ ಬ್ರೋ ಇನ್ನು ನಾಲ್ಕ್ದಿವ್ಸ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ನಮ್ದು ಓದ್ತಾ ಇದ್ದೀನಿ
ಮತ್ತೆ ಬ್ರೋನ್ ಡೈಲಿ ರೋಟೀನ್ಗಿರುತ್ತೆ ಏನು
ಏ ಬ್ರೋ ನಾ ಬೆಳಗ್ಗೆ ಜಲ್ದಿ ಐದು ಗಂಟೆಗ್ದು ಸ್ವಲ್ಪ ಇದು ಎಕ್ಸಸೈಜ ಮಾಡಿ
ಹಾ
ಟಿಫನ್ ಮಾಡಿ ಓದ್ಕೊಂಡು ತೊಗೋದು ಅಂತೀನ್ ಬ್ರೋ ಇನ್ನೇನ್ ಫುಲ್ ಅದೇ ಇ ಇನ್ನೇನ್ ಓದದೆ ಇನ್ ಮೇಲೆ ಎಕ್ಸಾಮ್ ಇ ಇಲ್ಲ ಈಗ ಫ್ರೀಗ ಇರಕ್ ಆಗದೆೇ ಅಲ್ಲ ಹ ಸುಮ್ನೆ ಓದ್ತಾ ಓದ್ತಾನೇ ಇರ್ಬೇಕು
ಹಾ
ಸ್ವಲ್ಪ ಮ್ಯಾಥಸು ಅ ಸ್ವಲ್ಪ ವೀಕ್ ಇದ್ದೀನಿ ಅದು ಸ್ವಲ್ಪ ಇದು ರಿಕ್ವರಿ ಮಾಡ್ತಾ ಇದ್ದೀನಿ
ಬ್ರೋ ಮ್ಯಾಕ್ಸ್ ಎಲ್ಲ ಇದ್ದಾಗ ಹೆಂಗ್ ಮಾಡು ಅಂದ್ರೆ ಎಕ್ಸಾಂಪಲ್ಗೆ ನೀನ್ ಫಸ್ಟ್ ಫ್ರಿಸ್ಟ್ಗೆ ಅದು ಮಾಡಿರದನ್ನ ನೋಡ್ಕೊ ಒಂದ್ ಸತಿ ಪ್ರಾಬ್ಲಮ್ ನೋಡ್ಕೊ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊ ಬ್ರೋ ಅರ್ಥ ಮಾಡಕೊಂಡ್ ಟ್ರೈ ಮಾಡು ಪ್ರಾಬ್ಲಮ್ ಅರ್ಥ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ನೆಕ್ಸ್ಟ್ ನಿನಗೆ ಸಾಲ್ವೆ ಮಾಡಿಬಿಡ್ತೀಯ ಎಕ್ಸಾಂಪಲ್ ಒನ್ ಫೋರ್ ಟ ಫೈವ್ಂಗೆ ಮಾಡ್ಕೊಂಡು ಹೋಗ್ತಿ ನೆಕ್ಸ್ಟ್ ಇಂದ ಹಡ್ ಅದೇ ತರ ಪ್ರಾಬ್ಲ್ಸ್ ಕೊಡ್ಲಿ ಬ್ರೋ ಟೆಸ್ಟ್ ಮಾಡಿ ಅದೇ ಸಿಚುವೇಷನಲ್ಲಿ ಅಂದ್ರೆ ಅದೇ ಫಾರ್ಮುಲಾ ಮೇಲೆ ಬೆಸ್ಟ್ ಆಮೇಲೆ ಇನ್ ಆರಾಮ ಮಾಡ್ಬಿಕಸ್ತೀಯ
ಬ್ರೋ ಅದೇ ಬ್ರೋ ಸ್ವಲ್ಪ ಟೆನ್ಷನ್ ಬ್ರೋ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿ ಪೇಪರ್ ಕೊಟ್ಟ ತಕ್ಷಣ ಮೈಂಡ್ ಬ್ಲಾಕ್ ಆಗ್ಬಿಡತ್ತೆ ಏನ್ ಬರಯೋದು ಏನು ಏನ್ ಫಸ್ಟ್ ಇದ ಬರಯೋದು ಅದಮ್ ಬರಿಯೋದ ಅಂತ ಅದೇ ಅದರಲ್ಲೇ ಟೈಮ್ ಇದು ಇದು ಆಗ್ಬಿಡುತ್ತೆ ವೇಸ್ಟ್ ಆಗ್ಬಿಡುತ್ತೆ ನಮ್ದು
ಹೌ ಯಾವಾಗ್ಲ ಆಗ್ಲಿ ಟೆನ್ಶನ್ ಚಿಂತಾ ಮಾಡು ಬ್ರೋ ಕೊಟ್ಟಾಗ ಕಾಮಗ್ ನೋಡು ಫಸ್ಟ್ ಫ್ರಿಸ್ಟ್ಗೆ ನೀನು ಗೊತ್ತಿಲ್ಲ ಅನ್ಕೋಬೇಡ ಗೊತ್ತಿರ ಏ ಇಷ್ಟಾರ ಗೊತ್ತಲ್ಲ ಪರವಾಗಿಲ್ಲ ಬರಿತಿನ ಅನ್ಕೊ ಅದೇ ಆಮೇಲೆ ಟ್ರೈ ಮಾಡನ ಬಿಡು ಬೇರೆ ಗೊತ್ತಿಲ್ಲದಾವ್ ಅನ್ಕೊಂಡಬಿಡು ಗೊತಿರೋಲ್ಲ ಫಸ್ಟ್ ಅಟೆಂಡ್ ಮಾಡ್ತಕ್ಷಣ ಖುಷಿಯಾಗಿ ಮತ್ತ ಆಮೇಲೆ ಗೊತ್ತಿಲ್ದವು ಸ್ವಲ್ಪ ಸ್ವಲ್ಪ ಮೈಂಡಿಗೆ ರಿವೈಸ್ ಆಗುತ್ತೆ ನೀನೇ ಮಾನಿಟರಿ ಮಾಡಿದಾಗ ಆರಾಮ ಮಾಡತ್ತಿಯಾ ಬ್ರೋ ಆಮೇಲೆ ಹೆಂಗ್ ಮಾಡು ಅಂದ್ರೆ ಬೆಳಿಗೆಯಿಂದ ಓದ ಒಂದ ತರ ಹೆಂಗ ಅಂದ್ರೆ ಟೈಮ್ ಟೇಬಲ್ ಹಾಕೊಂಡ ಬಿಡು ಬ್ರೋ ಈ ಮಾರ್ನಿಂಗ್ ಎಷ್ಟೊತ್ತಿಗೆ ಎದ್ದೇಳ್ತಿಯಾ ಏಳ್ತಿಯಾ ಬ್ರೋ
ಬ್ರೋ ನಾನು ಫೈವ್ ಓ ಕ್ಲಾಕ್ ಎದಳ್ತೀನಿ ಬೆಳಗ್ಗೆ
ಫೈವ್ಗೆ ಎದ್ದೇಳ್ತಿಯಾ ಅಂದ್ರೆ ಫೈವ ಕ್ಲಾಕ್ ನೀನು ಎದ್ದೇಲ್ಮೇಲೆ ಪೈ ಫೈವ್ ತಿರ್ಟಿ ನೀನ್ ಎಲ್ಲ ಫ್ರೆಶ್ಪ್ ಹಾಕ್ತಿಯ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಸುಮನೆ ಹಂಗೆ ರನ್ನಿಂಗ್ ಮಾಡ್ಬಿಟ್ಟು ಸ್ವಲ್ಪ ಎಕ್ಸರ್ಸೈಜ್ ಮಾಡ್ತಿಯಾ ಸಿಕ್ಸ್ ತರ್ಟೀ ಟು ಎಟ್ ಓ ಕ್ಲಾಕ್ ತನಕ ಓದ್ಕಬರು ಒಂದ್ ಸ್ವಲ್ಪ ಹೊತ್ತು ಆಯ್ತಾ, ಎಂಟೊಕಲೋಕೀಗೇ ಓ ಟಿಫನ್ ಗೆ ಹೋಗತಿಯಾ ಟಿಫನ್ ಮಾಡ್ಕೊ ಬಂದು ಒಂದ ಒಂದ್ ಹಾಫ್ ಒನ ಅವರ್ ಫನ್ಗ ಬೇಕಬ್ರ ಓಕೆ ಹಾಫ್ ಅನ್ರ್ ಟಿಫನ್ ಅ ಒಂದು ಅವರ್ ಲಿಸಷ್ಟ ತಗೊಂಡ್ಬಿಡು.
ಹಾ ಬ್ರೋ
ರೆಷ್ಟತ ಅಂದೇ ಅಲ್ಲಿ ಎಷ್ಟ ಹೋತ್ತಾಯ್ತು ಬ್ರೋ ನೈನರ್ತಟಿ ಆಯ್ತು ನೈನ್ ತಟರ್ಟಿ ಟು ವೆನ್ ತರ್ಟಿ ತನಕ ಓದ್ಕಾ ಬ್ರೋ
ಹ ಬ್ರೋ
ಲೆವೆನ್ ತರ್ಟಿ ಟು ಟ್ವೆಲ್ವ ತರ್ಟಿ ರೆಷ್ಟತಗೋ ಸಂಬಾಟ್ ನೀನೀಗ ಒಂದ ಸ್ವಲ್ಪ ಸ್ಟಸ್ ಅನ್ಸ ಅನ್ಸ್ ಇರುತ್ತೆ ಸ್ವಲ್ಪ ನೀನ್ ನಿಶ್ತ್ ತಾಣ್ಲೇಬೇಕು ಓಕೆನಾ ಬ್ರೋ, ಮೇಲಿಂಗ ಮಾಡ್ರ ಒಂದು ಹ ಆಫ್ನ್ ಅವರ್ ಊ ಊಟಕ್ಕೆ ಹೋಗ್ತತಿ ಅಂದ್ರೆ ಆಫ್ನ್ ಅವರ್ ಆಗುತ್ತೆ ಆಮೇಲೆ ಒಂದ್ ಟೂ ಅವರ್ಸ್ ಮಲ್ಕೊಬ್ರು.
ಹಾ ಬ್ರೋ
ಆಮೇಲೆ ಎದ್ಬಿಟ್ಟು ನಿನಗೆ ಮಧ್ಯಾಹ್ನ ಅಂದ್ರೆ ಇಂಟ್ರೆಸ್ಟ್ ಬರಲ್ಲ ಬ ಆಲ್ಮೋಸ್ಟ್.
ಹಾ ಬ್ರೂ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಬ್ರರು ಊಟ ಮಾಡಿರ್ತೀವಾ?
ಊಟ ಮಾಡಾದ್ಮೇಲೆ ಮಲ್ಕಂತ ಬ್ರೋ ಮಲ್ಕೊಂದ್ಬಿಡು ಒಂದ್ ಥ್ರೀ ಟೂ ಅವರ್ಸ್ ಆಮೇಲೆ ಒಂದ್ ಸ್ವಲ್ಪ ಇದ್ಮೇಲೆ ಮೊಬೈಲ್ ಆಗಿ ಹೆಂಗೆ ಅಂದ್ರೆ ಸ್ವಲ್ಪ ಜನರಲ್ ನಾಲೆಜ್ ವೀಡಿಯೋಸ್ ಆಗಲಿ ಅಥವಾ ಕ್ಲಾಸಸ್ ಅದ್ರ ಮೇಲೆ ಡಿಪೆಂಡ್ ಆಗಿರೋದು ಸು್ನೆ ಹಿಂಗ ಕ್ಲಸ್ು ಏಾದ್ರು ಒಂದು ಹಿಂಗ ತಗೊ ಬ್ರೋ ಅಂದ್ರ ಒಂದು ನನ್ ನೋಡು ಅಷ್ಟೇ ಬರು ಅದ್ಮೇಲೆ ಸಂಜೆ ಮಲೆ ಹೆಂಗಿ ಸ್ಪೋರ್ಟ್ಸ್ ಹೋಗ್ತಿ ಅಲ್ವಾ ಬ್ರೋ ಡೈಲಿ ನೀನು
ಹಾ ಸ್ಪೋರ್ಟ್ಸ್ ಆಡ್ತಿ ಮರ ಕ್ರಿಕೆಟ್ ಆಡ್ತಿದ್ದೆ ಹಂಗೆ ಮೈಂಡ್ ಸ್ವಲ್ಪ ಫ್ರೀ ಆಗ್ಲಿ ಅಂತ ಕ್ರಿಕೆಟ್ ಆ ಒನ್ ಹೌರ
ಹ ಈಗ ಫೋರ್ ಓ ಕ್ಲಾಕ್ ಹೋದ ಅಂದ್ರೆ ಫೈವ್ ತರ್ಟಿ ತಂಗ ಕಡ್ಕೊಂಬ ಬಬ್್ರರು ಗೇಮ್ಸ್ ನ ಗೇಮ್ಸ್ ಆಡೋದ್ರಾಗ ಏನ್ ತಪ್ಪಿಲ್ಲ ಬಬ್ರು ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ ಮ ಚೆನ್ನಾಗಿರುತ್ತೆ ನಕ್ಟ್ ಓದಾ ಕತ್ಕಟೆ ಚೆನ್ನಾಗ ಆರ್ತ ಆಗ ತಂಗಗೆವ್ರು ಫೈವ್ ತರ್ಟಿ ಒನ್ ಮೇಲೆ ಒಂದು ಆಫ್ ಹಾಫ್ ಅಂಡ್ ಹೌರ ಬ್ರೇಕ್ ತಗೋ ಬ್ರೋ ಸ್ನಕ್ಸ್ ತಿನ್ಕ ಸ್ವಲ್ಪ ಮೂವೀಸ್ ನೋಡ್ಕೊ ಒಂದು ಆಫ್ ಆನ್ ಹೌರ ಆಮೇಲೆ ಅಷ್ಟದ ಕಾಲ ಸಿಕ್ಸ್ ಟ ಮತ್ತೆ ಏಟ್ ತನಕ ಓದ್ಕೊಬರು ಓದ್ಕೊ್ಬಿಟ್ಟು ಊಟ ಮಾಡ್ಬಿಟ್ಟು ವಾಕಿಗೆ ಹೋಗ್ ಬಂದು ಅ ಮತ್ತೆ ಮೂವೀಸ್ ನೋಡ್ತೇನೆ ಮೂವೀಸ್ ನೋಡ್ ಬಂದ್ ಮಲ್ಕೋ ಬ್ರೋ ಅಷ್ಟೇ ಈ ತರ ಮಾಡ್ಕೊಂಡು ಹೋದ್ರೆ ಅ ಆರಾಮೇ ನೀನ್ ಏಮ್ ಈಗ ನೀನ್ ಸೆಟ್ಟ ಬಿಡ್ತೇವರು
ಹ್ಮ್ ಬ್ರೋ ಕರೆಕ್ಟ್ ಕರೆಕ್ಟ್ ಬ್ರೋ
ಒಂದು ತ್ರೀ ಟ ಫೋರ್ ಡೇ ಇದ ಲೋ ಅಪ್ ಮಾಡಿ
ಅದೇ ಬ್ರೋ ಇದೇ ಫಾರ
ಆಟೋಮೆಟಿಕ್ ಡೈಲಿ ಅದೇ ರೊಟೀನ್ ಲೋ ಮಾಡ್ಕೊಂಡುಹೋಗ್ತೀಯ
ಆಯ್ತು ಬ್ರೋ ಈ ಥರನೇ ಫುಲ್ಲು ಹಿಂಗೆ ಫಾಲೋ ಮಾಡ್ತಿದ್ರೆ ಕರೆಕ್ಟಗ ಒಂದು ಒಳ್ಳೆ ಮಾರ್ಕ್ಸ್ ತೆಗಿಬೋದು ಈ ಸತೆ
ಒಳ್ಳೆ ಮಾಡಾರ್ಸಣಕ್ಕಿಂತ ಬರು ಇನ್ ಒಳ್ಳೆ ಒಂದ್ ಟಾಪರ್ ಬರಬಹದು ಬರು
ಟಾಪ ಅಲ್ಲೇ ಬರ್ಬೇಕು ಸೊ ಈ ಸತಿ ಅದ್ನೆ ಇಡ್ಕೊಂಡ್ ಇರೋ ಫುಲ್ ಟಾಪ ಅಲ್ಲಿ ಇ ಟಾಪ್ ತ್ರೀಯ ಒಳಗೆ ಅದರೊಳಗೆ ಬರಬೇಕು ತಾ ಇದ್ದೀನಿ ಅದಕ್ಕೆ ಫುಲ್ತ್ತು ಹತಾಯ್ದೀನಿ ಇ ಮಥ್ಸ್ ಒಂದು ಸ್ವಲ್ಪ ಹಂಗೆ ಎಲ್ಲಾದ್ರೂ ಇದಾಗಬಿಡುತ್ತೆ ಅದಕ್ಕೆ
ಸ್ವಲ್ಪ ಸ್ಮಾರ್ಟ್ ವರ್ಕು ಮಾಡರು ಹಂಗೆ ಸುಮ್ನೆ ಬರಿ ಆ ವರ್ಕ್ ಮಾಡ್ಕೊಂಡು ಹೋದ್ರ ಆಗಲ್ಲ ಸ್ಮಲ್ ಸ್ಮಲ್ ಕಿಕ್ ಸಿಗಳಿರ್ತಾವ ಎಕ್ಸಾಪಲ್ ನೋು ಇಂಜಿನಿಯರಿಂಗ ಮಾಡ ಇದಾ ಯಾ ತಂಡಿಬ್ ಇಂಜಿನಂಗ ಅಲ್ಲಿ
ಎಂಜಿನಿಯರಿಂಗ್ಲಿ ಇನ್ಫರ್ಮೇಶನ್ ಸೈನ್ಸು
ಹಾ ಅ ತಾನಿ ಅಂದ್ರೆ ಲೈಕ್ ಎಕ್ಸಾಂಪಲ್ ಸಬ್ಜೆಕ್ಟ್ ಫುಡ್ ಬರ್ತಾ ಬರು ಆಲ್ಮೋಸ್ಟ್ ಮ್ಯಾಸ್ ಬಿಟ್ಬಿಟ್ಟು ಬೇರೆ ಅವೆಲ್ಲ ಪ್ರಬ್ ಮಾಡಕ್ ಬಿಟ್ಟು ಈ ಯರಿ ಹ ಯರಿಲ್ಲ ಬರ್ತಲ್ ಅವರು ಆದ್ರೆ ನೀನು ಮೈನ್ ಅಂದ್ರೆ ಎಕ್ಸಾಂಪಲ್ ಹ ನಿನ್ಗೆ ಶಾರ್ಟ್ ಕಟ್ ಆ ನ ಎಲ್ಲ ನೆಪಿಟ್ಕಂಬ ಬರ ಹೇಳ್ಂದ್ರೆ ನಿನ್ ಶಾರ್ಟ್ ಕಟ್ ನಿಮಸ್ಕಂಡ್ರೆ ಸಾಕು ಆಟೋಮೆಟಿಕ್ಲಿ ಎಲ್ಲ್ ಡೆಫಿನೇಷನ್ಸ್ ಆಗ್ಲಿ ಬೇರೆಲ್ಲ ಗೊತ್ತಾಗ್ಬೇಕಕ್ ಒಬ್ಬರು
ಹಾ ಬ್ರೋ ಹಾ ಬ್ರೋ.
ಈಗ ಕೋಡಿಂಗ್ ಎಲ್ಲ ಇರುತ್ತೆ.
ನಾ ಕೋಡಿ ಇಂಗೋ ಅದೆಲ್ಲ.
ಶಾರ್ಟ ಕಟ್. ಕೀಸ್ ನ ನೀನ್ ನೆಪಿಡ್ಕೊಬಡ ಅಷ್ಟೇ. ಶಹರಟಾಗಿ. ನಿೆಪಟ್ಕೊಂಡು ಪ್ರಾಕ್ಟೀಸ್ ಮಾಡ ಒ್ ತ್ರೀ ಟ ೋರ್ ಟೈಮ್. ಪ್ರಾಕ್ಟಿಸಸ್ ಮಾಡು ಶಾರ್ಟ್ ಹ ಶಾರ್ಟ್. ನೆಂಪಿಟ್ಕೊಂಡ್ರೆ ಮುಗಿತುಬ್ ಆಲ್ಮೋಸ್ಟ್ ನಿಿನಗೆ ಅಲ್ಲಿಗೆ ಮುಕ್ಕಾಲ್ ಬಾಗ ಬಂದಂಗೆ. ಅಂದ್ರೆ ಫುಲ್ ಹಂಡ್ರೆಡ್ ಗಂಡ. ಪರ್ಸೆಟ್ ಕಳಿತೀವ ಅವರು ಅಷ್ಟೇಏ ಆ್ತಾ. ವೀಟ್ ಒಂದಸ ರಿವೈಸ್ ಮಾಡ್ಬೇಡು ಆಮೇಲೆ ಎಕ್ಸಾಮಿಗೆ ಹೋದಾಗ ಟೆನ್ಷನ್ ಎಲ್ಲಾ ಬಿಡು ಇನ್ ಎಲ್ಲ ಪರ್ಫೆಕ್ ಆಗಿ ಕಲ್ತನ್ ಬಿಡು. ಈ ನಮ್ೆಲ್ಲಿ ಇರ್ತಾ ಓ ಪೇಪರ್ ತಗಂಡ್ರ ಏನೋ ಒಂದ್ ಎರಡು ಗೊತ್ತ. ಇ ಹೇಬ ಬಿಡು ಒಂದೆರಡ ಅಲ್ಲ ನೆನ್ಸುತ್ತೆಬ್ರು ಅಷ್ಟೇ. ಅವನು ನೀನ್ ಫುಲ್ಲು ಕಾಮ. ೀಗುತ್ತೆ ಟೆನ್ಷನ್ ಇದೆಲ್ಲ. ಆಮೇಲೆ ನಿನ್ಗ ಯಾವ್ ಮರ್ ತಗೋಲ್ಲ ಮರ್ತ. ಇ ಒಂದ್ ಎರಡು ನಿಮಿಷದಲ್ಲಿ ನೀನು ರಿಾಲ್ ಮಾಡ್ಕೊಂಡೆ ಸಾಕು ಬೇಗ ನಿ ಆಟೋಮೆಟಿಕ್ಲಿ. ಹೋಗ್ಬಿುತ್ತೆ ಯಾಕಂದ್ರೆ ಅಷ್ಟ ಸತಿ ಪ್ರಾಕ್ಟೀಸ್ ಮಾಡಿರ್ತಾ. ಎಲ್ಲ ಇದಾಗಿರುತ್ತೆ ಅದಕ್ಕೆ ಬಬ್ರು.
ಆ ಬ್ರೋ.
ಹಾ.
ಮತ್ತೆ ನಿಮ್ದ್ ಹೆಂಗ್ ನಡೀತಿದೆ ಬ್ರೋ.
ಎನ್ ಬ್ರೋ.
ನಿಮ್ದ್ ಏನ್ ನಡೀತಿದೆ ಬ್ರೋ ಈಗ ಓದೋದು ಹೋಗಿರೋದು.
ಈಗ ಎಕ್ಸಾಮ್ಸ್ ಎಲ್ಲ ಐತ ಬ್ರೋ. ಸ್ವಲ್ಪ ಇದ್ರಲ್ಲ ಇದ್ದೀನಿ ಏನಿಲ್ಲ ಬ್ರ ನಾನ್ ೆನ್. ತರಲ್ಲ ಇದಂತಲ್ಲ. ಒನ್ ಡೇ ಬ್ಯಾಾಗ ಓದ್ಕೊಂಡು ಹೋ. ಸಾರ್ಕ ಬರಂಡ ನಡಿಯಂತೆೆ.
ಬರು ನಿಮ್ಮಥರ ಇಲ್ಲ ಬ್ರರು ನಾು ಸ್ವಲ್ಪ ಓದಿದ್ರೇ ಇವಾಗಾದ್ರೂ ನೀವು ಸ್ವಲ್ಪ. ಬೇಿಸಿಗೆಲ್ಲ ಇರುತ್ತೆ. ನಮ್ಗೆ ಅದೆಲ್ಲಾ ಕಲಿಬೇಕಿ ಕಲಿಬೇಕು.
ಹೌ.
ಆದೆ ಬ್ರೋ ಟೆನ್ಷನು.
ಓಕೆ ಬ್ರೋ ಪ್ರಾಬ್ಲಮ್ ಏನಿಲ್ಲ ಓದ್ಕೊಂಡ್ ಹೋಗ್ ಆರಾಮಗಿ ನಾನ ಹ ಹೇಳ್ದಂಗ ಇ ಫಾಲೋ ಅಪ್ ಮಾಡು ಬ್ರೋ ಸಾಕು ಕ
ಎಸ್ ಬ್ರೋ
ಹಾ
ಇಯ್ಯದು ಮತ್ತೆ ಏನ ನಿಮ್ದ ಯಾವಾಗಾಗಿದೆ ಬ್ರೋ ಎಕ್ಸಾಮ್
ನೋ ಈಗ ನೆಕ್ಸ್ಟ್ ವೀಕ್ ಇಂದನೇ ಬ್ರೋ
ನೆಕ್ಸ್ಟ್ ವೀಕ್ಿಂದೇನ
ಹಾ ಬ್ರೋ
ಹಾಂ ಮತ್ತೆ ನಿಮ್ಮ ಪ್ರಿಪ್ರೇಷನ್ ಅದೆ ಲಾಸ್ಟ್ ಡೇ ಸ ಏನ ಈಗಲ್ಲ ಓದ್ತಾ ಇದ್ದೀರಾ
ಎಂನ್ ಬ್ರೋ
ಅಲ್ಲ ಲಾಸ್ಟ್ ಡೇ ಅದು ಇದು ಪ್ರಿಪೇರ್ ಮಾಡೋದ ಈಗ ಪ್ರಿಪೇರ್ ಮಾಡ್ಕೊತ ಇದ್ದೀರಾ ಪ್ರಿಪ್ರೇಷನ್
ಈಗ್ಲೇ ಮಾಡ್ತೇನ್ ಬ್ರೋ ಎಲ್ಲಾ
ಹಾ
ಹಾ
ಮತ್ತೆ ಬ್ರೋ ಊಟ
ಊಟ ಆಯ್ತು ಬ್ರೋ ನಿಮ್ದು
ಹಾಂ ನಮದುು ಆಯ್ತು ಬ್ರೋ
ಹೌದಾ ಮತ್ತೇನ್ ಮಾಡ್ತಾರ ಬ್ರೋ
ಮತ್ತ ಅದೇ ಈಗ ಸ್ವಲ್ಪ ಮ್ಯಾಥ್ಸು ಹಿಡ್ಕ್ತಾ ಕುಂತಿದ್ದೀನಿ ಈಗ ಕ್ಲಾಸ್ ಕೇೇಳಬೇಕಿತ್ತು
ಹಾ
ಹಾ ಅದೇ
ಹ ಚೆ ಬ್ರ ಸರಿ ಹಾ ಮತ್ತ ಏನಿಲ್ಲ ಒಬ್್ರರು ಅದೇ ಒಂದ್ ಸ್ವಲ್ಪ ನೀವು ಮತ್ತೆ ಅವತ್ ಮಾಡಿದಿ ನಾನು ಎಲ್ಲೋ ಬಿ್ಯುಸ ಆಗಿದ್ದೆ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಬರೋ ಈನ್ ಅದಿಕ್ಕೆ ಇವತ್ ಮಾತಸ ಅನ್ಕೊಂಡು ಮಾ ಮಾಡಿದ್ದೆ ಅದಕ್ಕೆ
ಹ್ರ ಅ ಸ್ವಲ್ಪ ಓದ್ಸತಿ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟೆ ಮ್ಯಾಥ್ಸ್ ಅಲ್ಲಿ ಅದ್ರ ಲ್ಲೇ ಸ್ವಲ್ಪ ಈ ಸತಿ ಆದನ ರಿಪೀಟ್ ಮಾಡ್ಬಾರ್ದು ಅಂತ ಈಗ ಓದ್ಕಂತ ಕುಂತಿದ್ದೀನಿ
ಹಾ
ಹ್ಮ್ ಅಂದ್ ರಿಪೀಟ್ ಮಾಡ್ಬಾರ್ದ ಬರು ಓದ್ಸತಿ ಅದು ಒಂದ್ ಕ್ವಶನ್ ಇದದು ಆಗ್ಬಿಟ್ಟಿ ಇದು ಇದ ಆಗ್ಬಿಡ್ತು ಅದಕ್ಕೋಸ್ಕರ ಎಲ್ಲಾ ಕ್ವಶನ್ ಮೈಂಡ್ ಬ್ಲಾಕ ಆಗ್ಬಿಡ್ತು ಬೇರೆ ಕ್ವಶನ್ ಅಟೆಂಡ್ ಮಾಡಕ್ ಆಗ್ಲೇ ಅಲ್ಲ
ಹ ಅದನ್ನ ಹೇಳ್ತೀ ನೀನ್ ಅದ್ರ ಬಗ್ಗೆ ಟೆನ್ಷನ್ ತಂದ್ ಬಿಡಬೋ ನಿಮ್ ಗೊತ್ತಿಲ್ಲ ಅಂದ್ರ ಬಿಟ್ಬ ಬಿಡು ಈಜಿರಾಟ ಏನ್ ಮಾಡ್ಕೊಂಡ್ ಹೋಗು ಅವಾಗ ಏನ್ ಅನ್ಸುತ್ತೆ ಅಂದ್ರೆ ಇನ್ ಆ ಟೈಮ್ ಬೇರೆ ಮದ್ೆ ಜಾಸ್ತಿ ಟೆನ್ ಇಲ್ಲ ನೀನ್ ಫಸ್ಟ್ ಫ ಮಾಡ್ಕ ಈಸಿ ಮಾಡ್ಕೊಂಡ ಹೋಗಬೇಕು ಟೈಮ ಸೇ ಟೈ್ ಸೇವ್ ಹೌದ ಈಜಿ ಇರೋದ ಮರ್ಕ್ ಮಾಡ್ತ್ಬಿಡ್ತಾವ ಎಲ್ಲಾ ಅದಿಕ್ ಹೆಂಗ್ ಮಾಡುವ ಅಂದ್ರೆ ಫಸ್ಟ್ ಗೊತ್ತಿರೋ ಈಜಿ ಇರೋದೆಲ್ಲ ವರ್ಕೊಂಡ್ ಹೋಗ್ಬಿಡ್ಬರು ಆಮೇಲೆ ಕಷ್ಟ ಇೋದ ಕೈ್ಯಾಕೋ ಹ ಆಟೋಮೆಟಿಕ್ಲಿ ಹೆಂಗ ಎಲ್ಲ ಮು್ದಿದ್ ಬಿಟ್ಟು ಟೆನ್ಷನ್ ಇಲ್ಲ ಇದಕ್ಕೆ ತಾನೆ ಹೋಗುತ್ತೆಂಗ ಫುಲ್ಲು ಹಾ
ಫುಲ್ು ಯಾವಾಗ ಕೂಲ್ಗಿರುತ್ತೆ ಅವಾಗ ಸ್ವಲ್ಪ ಪ್ಯಾನಿಕ್ ಆಗಿಲ್ಲ ಹಂಗೆ
ಹಾ ಕರೆಕ್ಟ್ ಬಕ್ ಆಟೋಮೆಟಕ್ಲಿ ನಿಂಗಗ ನೆಪಾಗಗೆ ಏನಾದ್ರು ಒಂದ್ ಬರಿಯಕ್ ಒಂದ್ ನೆನಪಾಗುತ್ತೆ ತಕ್ಷಣ ನೀ ಒಂದ್ ಸ್ವಲ್ಪ ಬರಿೀ ಇನ್ನ ಸಲ್ಪ ಹಂಡ್ರೆಗೆ ಹಂಡೆಡ್ ಪಸೆಟ್ ನೀ ಗೊತ್ತಾಗಿಲ್ಲ ಒಂದು ಯಿ ಪರ್ೆಟ್ ಬ್ ಸಾಕಲ್ಲ ಬರು ಅಷ್ಟು ಹ
ಹ್ರ
ಓಕೆ ಬ್ರೋ ಪ್ರಿಪೇರ್ ಆಗು ಚೆನ್ನಾಗೆ ಎಕ್ಸಾಮ್ ಎಲ್ಲಿ ಚೆನ್ನಾಗಿ ಬರರಿ ನೆಕ್ಸ್ಟ್ು ಹೆಂಗಿರು ಈಗ ಊರಿಗೆ ಬಂದಾಗ್ಲೇ ಸಿಗೋಣ
ಊರಿಗೆ ಬಂದ ಸಿಗೋಣ ಬ್ರ ನೀನು ಇರ್ಲೇಬೇಕು ಮನೇಲಿ ಬರ್ತೀನಿ ನಿಮ್ ಮನೇಲಿ ಬರ್ತಗೆ ಬರ್ತೀನಿ
ಓಕೆ ಬ್ರೋ ಬಾಬ ಸಂತ ಬಾಬ ಓಕೆ ಬ್ರೋ ಮತ್ತೆ ಈಗೇಳ ಬ ನೆನ್ಪ ಆಗ್ತಿಲ್ಲ ಕರೆಕ್ಟ್ಾಗಿ ಏನು ಅಂತ
ಏನು ಯ್ದ್ಯಾಡ
ಏನಿಲ್ಲಲ್ಲ ಬ್ರರು ಅಷ್ಟೆ ತಾ ಬ್ರೋ ಆಯ್ತು
ಅದೇ ಆಫೇದ ನಿಮ್ದು ಎಲ್ಲಾ ಎಕ್ಸಾಮ್ ಆಲ್ಟಿಕೇಟ್ ಕೊಡ್ತಾ ಇದಾರಾ ನಿಮ್ಗೆ
ಹಾ ಎಲ್ಲಾ ಇಷ್ಟನ್ ಬಂದೆ ಬ್ರೋ ಮೊೆ
ನಮದಿನೂ ಕೊಡ್ತಾನೆ ಅಲ್ಲ ಸ್ವಲ್ಪ ಲಾಸ್ಟ್ ಸರಿ ಬರು
ಓಕೆ ಬ್ರೋಹತ್
ಹಾ ಓಕೆ ಬ್ರೋ ಬಾಯ್ ಬಾಯ್